ಎನ್ ಮಾಡ
ಏನ್ ಇಲ್ಲ ನೋಡ್ರಿ ಕುಂತಿದ್ನಿ ಸುಮ್ ಟಿವ ನೋಡ್ಕೋತ್ ನೀವ್ರಿ
ಏನಿಲ್ಲಪ್ಪಾ ನಾನು ಟಿವಿ ನೋಡ್ಕೋತ ಕುಂತಿದ್ದ
ಹೌದೇನ್ರಿೀ ಅಡಗಿರಿ
ಅಡ್ಗಿ ಮಾಡ್ಬೇಕ್ ನೋಡ್ರಿ ಏನ್ ಮಾಡ್ತಾರೀ ಮಮ್ಮಿ ಆರಾಮರ
ಹ್ಮ್ ಆರಾಮದಾರ ನೋಡ್ರಿ
ಅಣ್ಣಾದೂರಿ
ಎಲ್ಲರೂ ಆರಾಮದಾರ್ ಕುಂತಿದ್ವಿ ರೀ ಪಾಪ್ಪಾ ಏನು ಬಂದಿಲ್ಲ
ಯಾಕ ಇರ್ಬೇಕ್ರ ಅವ್ರಗ
ಹಾ ಇನ್ನ ಎಂಟೂವರೆ ತನದುೂ ಬರ್ತಾರೀ
ಹ್ಮ್ ಹ್ಮ್ ಹ್ಮ್ ಏನ ಅಡಿಗೆ ಮಳ ತಾರಿ ಮಮ್ಮಿ
ಮಳ ತರ ಅಡಿಗೆರ
ಹೌದೇನ್ರ ಹಾ ನಿಮಗ್ ಬರ್ತದ ಅಡ್ಗಿ
ನೋ್ರೀ ಮಾಡ್ತೇರಿೀ ಅವಾಗ ವಾಗ ಸ್ನಾಕ್ಸ್ ಇವ್ನಿಂಗ್ ಎಲ್ಲಾ ಬೇಕಾಕತ್ತಲ್ರರಿ
ಜೋರದ ಹಾ ಹ ರೀ
ಸ್ನಾಯಾಕ್ಸ್ ಮಾಡ್ತೇವ
ಅಂದ್ರ ಹೊಸದೆಲ್ಲ ಟ್ರೈ ಮಾಡ್ತೀರಿ ಇಷ್ಟ
ಹೋ್ರೀ ಟ್ರೈ ಮಾಡ್ತೇಾರೀ
ಹೌದೇನ್ರ ಹ್ಮ
ಮತ್ತರಿ ಯುಗ ಅದೇ ಹಬ್ಬ ಚಲೋ ಆಯತ್ ನೋಡ್ರಿ ಎಮ್ರಿ
ನಮ್ದು ಐ್ತ್ ರಪಾ ಎಲ್ ಊರ್ ಕಡೆ ಹೋಗಿದ್ರೆ
ಹಾ ರೀ ಊರ್ ಕಡೆ ಹೋಗಿದ್ನಿರಿ
ಹೌದೇನ್ರ ಹ್ಮ
ಬನ್ನಿರು
ಎಷ್ಟ ಒಂದು ಆಾರೀ
ಒಂದ್ ವಾರ ಹೋಗಿದ್ನಿರಿ ಸುಟ್ಟ ಇದ್ದು್ರೀ
ಹೌದೇನ್ರ ಹ
ಕ್ಲಾಸಸ್ಸು ಇರಲಿಲ್ಲ
ಹಾ ಹಾ ಹಾ
ಅದ್ಕ ಬಂದಿದನಿರ
ಏನ್ ಮಾಡಿದ್ರಿ ಹೋಳ್ಗಿ ಏನು
ಹೋಳ್ಗಿನಾರ ಯುಗಾದಿ ಹಬ್ಬಕ್
ಹೌದೇನ್್ರ ಹ್ಮ ನಾನು ಮಾಡಿದ್ರಿಪ್ಪಾ ಇನ್ನ ಅಷ್ಟೇನು ಪರ್ಫೆಕ್ಟ್ ಬರಲ್ಲ ಮಾಡಿದ್ದೆ ಟ್ರೈ ಮಾಡಿದ್ದ
ರೆಂದು
ಹ್ಮ್ ಚಂದಾಗ್ಯಾವು ಏನ್ ಮಾಡ್ತಾರಿ ನಿಮ್ ಕಡೆ
ಅದೇರೀ ಬೇವು ಬೆಲ್ಲ ಮಾಡ್ತಾರೀ
ಹ್ಮ್ ಹ್ಮ್ ಹ್ಮ್
ಹ್ಮ ಬೇವು ಬೆಲ್ಲಾ ಮಾಡೋದು ಫಸ್ಟ್ ಅದ್ನ ತಿನ್ನೋದ್ರಿ
ಹ್ಮ್ ಹ್ಮ್ ಹೌದೇನ್ರಿ ಹ್ಮ
ಹ್ಮ ಮಧ್ಯಾಹ್ನ ಇದ್ರಿ ಹೋಳ್ಗಿ ಬೆಲ್ಲದ ರಸ್ ಮಾಡ್ತಾರಿ ಹೋಳಿಗಿ ಜೋಡಿ
ಅದನ್ನು ಸ್ವೀಟ್ ಅದನು ಸ್ವೀಟ್ ಆಗಲ್ರಿ
ಏನ್ನೊ ಇಲ್ರಿ ಅದು ಅದೇ ಮಾಡ್ತಾರ್ರಿ
ಹೌದೇ ನ್ರ ಕಂಪಲ್ಸರಿ ಮಾಡ್ತಾರಿ ಅದು
ಹಂಗೇನ್ ಇಲ್ರಿ ಅಂದ್ರ ಬೇಕಾದವ್ರ್ ಇದ್ದರೆ
ನಿಂಬಲ್ಲಿ ತಿಂತೀರೆನ ನೀವೆಲ್ಲಾ
ನಾವ ಇಲ್ರರಿ ಮನ್ಯಾಗ ತಿಂತ್ತಾರಿ ನಾವೇನ್ ತಿನ್ನಲ್ರಿ ನಮಗ್ ಸ್ವೀಟ್ ಆಗ್ ಬರಲ್ಲ
ಹ್ಮ್ ಹ್ಮ್ ಹ್ಮ್ ಅಲ್ಲಾ ಹೋಳ್ಗಿನೂ ಸ್ವೀಟು ಅದನ್ನು ಸ್ವೀಟ್ ಅಲ್ರಿ ಅದ ಕಂದೆ
ಹಾ ರೀ
ಇವಾಗೆಲ್ಲಾ ಮಾವಿನ ಸೀಸನ್ ರಪಾ ಈಗ ಏನು ಶಿಕರಣಿನಿನೆ ನಮ್ ಕಡೆ
ನ ರೀಗ ಹೋಳಗಿ ಜೋಡಿ
ಹ್ಮ್ ಹೋಳ್ಗಿ ಸರಿ ಅದೇ
ಹೌದ್ರಿ ಮತ್ರಿ ನಿಮ್ ಕಡೆ ಹಂಗ ಹೋಳ್ಗಿನೇ ತಿನ್ನಲ್ರಿ
ಹೌದೇನ್ರ ಹ
ತಿನಕ ಆಗಲರಿ ಸ್ವೀಟ್ಂತಾ ತಿ ತಿನ್ನಲ್ ನೋಡ್ರಿ ಸ್ವೀಟ್ ನಡಲ್ರಿ ಬರೇ ರೊಟ್ಟಿ ಪಲ್ಯ ಇಂತ ಬೇಕ ರೀ ನಮಗ
ನಮ್ ಕಡೆ ಬಿಡ್ರಿ ರೊಟ್ಟಿನೇ
ಹಾ ರೊಟ್ಟಿ ಬೇಕೆ ಅಲ್ರಿ
ಹ್ಮ್ ರೋಟಿ ಶೇಂಗಾ ಚಟ್ನಿ
ಮತ್ತ ಇವತ್ತೇನ್ ಸ್ನಾಯಕ್ಸ್ ಮಾಡಿಲ್ರಂದ್ರ
ಇವತ್ತ ಏನ್ ಮಾಡಿಲ್ ನೋಡ್ರಿ ಚಾ ಅಷ್ಟೇ ಆಯ್ತು ಹಂಗೆ ಟಿವಿ ನೋಡ್ಕೋದ ಕುಂತಿದ್ದ್ ನಂಬಲ್ಲಿ ಇದು ಕೂಡ್ಸತ್ತಾರೀ ನೆಕ್ಸ್ಟ್ ಮಂತ್ ಫಸ್ಟ್ ವಿಕನ್ಯಾಗ ಹಂಗಾಗಿ ಕೊಡಸ ಸಥರ ಇಲ್ಲೇ ಇದ್ರೆನೋ ಬರ್ರಿ ಅಂತ ಹೇಳಕ್ ಹಚ್ಚಿದ ಮತ್ತೆಲ್ಲಾರೂ ಓ್ತರ್ಲ ನೀವು ಆ ಕಡೆ ಕಡೆ
ಹೌದ್ರಿ ನೋಡನರಿ ಅವತೆನ್ರ ಕ್ಲಾಸ್ ಅದು ಇ ಆಗ್ಲಿಲ್ಲ ಅಂತಂತ
ಹಾ
ತಿನ್ನರಿ
ಯಾಕಂದ್ರ ಜೋರ್ ಮಾಡತ್ತಾರೀ ಈ ವರ್ಷ
ಹೌದೇನ್ರಿ
ದಿನ ಏನ ಇರ್ತದ್ರೀ ಇಲ್ಲಿ
ಓಕೆ ಓಕೆ
ಹಾ ಹಂಗಾಗಿ ಆಮೇಲೆ ಈ ಕಡೆ ಎಲ್ಲಾ ದೇವ್ರ ಸ್ಟ್ರಾಂಗ್ ಅಲ್ರಿ ಎಲ್ಲಾ
ಹ್ಮ ಹೌದ್ರಿ ನಾ
ನೋಡಕ್ ಬಿ ಎಲ್ಲಾ ಹೆಂಗ ಚಂದ ಅನಸ್ತದ ಹಂಗಾಗ ಆಮೇಲ್ ನಾಟಕ ಬೇರೆ ಇಟ್ಟಾರೀ ಈ ವರ್ಷ ಹಾ ನಾಟಕ್ನು ಅದರಿ ಕುರುಕ್ಷೇತ್ರ ರೀ
ಹ ಇದ್ರೊಳಗೆ ರೀ ನಿಮ್ ಎರ್ಯದಾಗೆ
ಹಾ ನಮ್ ಏರಿಯಾದಾಗರಿ ಹ್ಮ್ ಆಮೇಲೆ ನಾಟಕ ಐತ್ರಿ ಕುರುಕ್ಷೇತ್ರ ಹಂಗ ಹಾಗಲ್ಲ
ಚಲೋ ಅಲ್ರಿ ಮತ್ತೆ
ಹಾ ಜೋರ್ ಮಾಡತ್ತಾರೀ ಅದಕ್ಕೆ ಇಲ್ಲೇ ಇರ್ತಿರ್ಲಾ ಮತ್ ನೀವ್ ಆ ಕಡೆ ಈ ಕಡೆ ಹೋಗ ಹಂಗಾಗಿ ಮೊದ್ಲೇ ಹೇಳ ಬರಲ್ಲ ಈ ಕಡೆ ನಮ್ಮ್ ಮನೆ ಕಡೆ ಯಾವಾಗ
ನೋಡನ್ರಿ ಹೆಂಗ ಆಕೇತ್ಂಗ ಮಾಡ್ತೇನ್ರರಿ ಪವತ್ಂದ್ರ ಕ್ಲಾಸ್ ಇರ್ಲಿಲ್ಲ ಅಂದ್ರಿ
ಹಾ
ಕ್ಲಾಸ್ ಇಲ್ಲಂದ್ರೆ ಬಂದು ಹೋಗ್ತೀನಿ ತೊಗೋರಿ
ಟ್ರ ಮಾಡ್ರಿ ಯಾಕಂದ್ರೆ ಹೆಂಗು ಒಂದ್ ದಿನ ಇರಲ್ರಿ ಮೂರ್ ದಿನ ಇರ್ತದ
ಹೌದೇನ್ರಿ
ಹಾಗ ಬರ್ತೇನೋ ಅಂತ ಹೇಳಿ
ಹ್ಮ ನೋಡ ಮೂರ್ ದಿಂದ ಯಾವ್ದರ ಒಂದ ದಿನಾರ ಬಂದ್ ಕೇನ್
ಹಾ ಎಲ್ರುೂ ಕೂಡಿ ಮಸ್ತ್ ರೆಡಿ ಆಗ ಹೋಗೋಣೇನಂತ ಎಲ್ಲ ಆಮೇಲೆ ಎಲ್ಲಾ ಅಂಗಡಿನೂ ಹಾಕ್ಲ ತರ್ಗೋತ್ರಿ ಹೂ ಎಲ್ಲಾ ಸೆಣಸಣ್ಣ ಅಂಗಡಿ ಕೊಳೋ
ಅಂದು
ಹಾ ಜಾತ್ರೆ ತರ ಮಾಡ್ಲತ್ತರಿ ಇಲ್ಲೆಲ್ಲಾ ಫುಲ್ ಲಾಸ್ಟ್ ಇಯರ್ ಅಂತೂ ಹಿಂಗ ರಿಗೆಲ್ಲ ಹಚ್ಚಿು ಹ ಹರ್ ಎಲ್ಲಾ ಮಾಡ್ಲತಾರೀ ಹೋದವಷಕಿನ ಬಿ ಈ ವರ್ಷ ಜೋರದಂರಿ ಹಂಗಾಗಿ
ಬರನ್ ತೋರ್ಂದ್ರ ಜಾಸ್ಸ್ ಎುಡೇ ಅದ ಅವರ ಬ್ ಹೋಗ್ತೇನ್
ಹ್ಮ್ ಲ ಅಷ್ಟೇ ಅದು ಇವಾಗ್ರ ಹ್ಮ್ ಇದಾಗಲ್ಲಾ ಅಂಗಡಿ ಅದೆಲ್ಲಾ ಮಸ್ತ್ ಶಾಪಿಂಗ್ ಜಾತ್ರೆ
ಬಾಳ ದಿನ ಆತ್ರಿ ನಾನು ಬಂದೇ ಇಲ್ಲಲ್ಲ
ಹಂಗಾಗಿ ಇದು ಬೇರೆ ಇತ್ತಲ್ರಿ
ಹ್ಮ್ ಹಬ್ಬ ಬೇರೆ ಕಡೆ ಹೋಗ
ತರ ಹಂಗಾಗಿ
ಹೌದ್ರಿ
ಸ್ವಪಾಕಂದ್ರೆ ಮೊದಲ್ ಹೇಳ್ರ ನೀವು ಫ್ರೀ ಐತ್ರಿ ಇಲ್ಲಾಂದ್ರೆ ನೀವು ಕಾಲೇಜ ಅದು ಇದು ಅಂತ ಇತ್ರಿ
ಸದು ಬರ್ತ ರೀ
ಹಾ ಹಂಗಾಗಿ ಮೊದ್ಲೆೇ ಹೇಳಮ್ಮ ಅಂತ ಹೇಳಿ ಹಗೆ ಕುಂತಿದ್ರ ಇಲ್ಲೇ ಹೊರಗ ಹೊರಾಗ ವಾಕ್ ಮಾಡ್ತಿದ ಹಂಗೆ ನೆನ್ ಅಂತ ಹೇಳಮ್ಮಿ ಅಂತ ಹೇಳಿ
ಹ್ಮ ಲಾಸ್ಟ್ ಡೇ ಆದ್ರೂ ಬರ್ತೆೇನ್ ತಗೋರಿ
ಹಾ ನಾ ಹೇಳ್ತನ್ ಯಾವಾಗ ಯಾವತ್ತ ಹಿಂಗ ಈಗ ಗ್ರ್ಯಾಂಡ್ ಮಾಡಲತಾರ ಅಂತನ ಹೆ ಮೊದ್ಲೆ ನಿವ್ ಮೆಸೇಜ ಮಾಡ್ತೀನಿ ಕಾಲ್ರ ಮಾಡ್ ಹೇಳಳ್ತಾ
ಹಂಗ ಹೇಳ್ರಿ ಗೊತ್ತಕ್ಕತ್
ಪರಟ್ರೀ ಅವವತ್ತು ಒಂದ ದಿನ ಅಟ್ಲೀಸ್ಟ್
ಹಾ ರೀ ಒಂದ್ ದಿನಾರ ಬಂದ್ ಹೋಗ್ತೇನ್
ಮಮ್ಮಿಗರ ಕಳಸ್ರಿ ಒಂದ್ ಎರಡ್ ದಿನಾರ
ಹಾ ರೀ ಅವ್ರಲ್ಲ ಬಂದ್ ಒಕ್ಕತೋಗೋದು
ಹಾ ಅವ್ರಾರ ಬರ
ಹ್ಮ್ ಪಾಪಾ ಮಮ್ಮಿ ಬಂಬೂಕ ತರ್ ನಿ ಅವರು ಜಲ್ದಿ ಬರ್ತಾತಿ ಇಲ್ಲಾಂದ್ರೆ ನಾ ಲಾಸ್ಟ್ ಡೇ ಯಾರ ಬರ್ತೇನ್ೀ
ಹಾ ಹಾ
ಹಾ ಅವ್ರ ಬಂದ್ ಟೂ ಡೇಸ್ ಉಳಿತಾರ ಇಲ್ಲಾಂದ್ರೆ ಹ ಲಾಸ್ಟ್ ಡೇ ಆದ್ರರು ಬರ್ತಿ
ಹ್ಮ್ ಬೇರೆ ಕಡೆ ಮತ್ತತ್ ಪ್ಲಾನ್ ಮಾಡ್ಬೇಡ್ರ
ಇಲ್ರರಿ ಬರ್ತೇನ್ ಕರ್ದಿರ್ಲ್ರಿ ಬರ್
ಹ್ಮ್ ಹೆಂಗ್ ನಡ್ದ್ರಿ ಸ್ಟಡಿ
ಸ್ಟಡಿ ನಡದೇತ್ ನೋಡ್ರಿ ಚಲೋ ನಡದೇತ್ ರರಿ ಎಕ್ಸಾಮ್ಸ್ ಅದಾವ್ರೀ ಈಗ
ಹೌದ ನ್ರ ಹ
ಲಾಸ್ಟ್ ವೀಕ್ಂದ ಅವ ಅವ್ರ
ಹೌದೇನ್ರ ಹಾ
ಅದ ಮೇಲೆ ಆಾಸ್ತಿ ತಿಂದದಾ ನೋಡ್ಬೇಕ್ರೆ
ಎಷ್ಟೇ ಒಂದ್ ಹತ್ತು ದಿನ ಇರ್ತವೇನ್ರಿ ನಿಮ್ದ ಎಕ್ಸಾಮ್
ಹಾ ರ ಒಂದ ಟೆನ್ ಡೇಸ್ ನೇನ್ರ ಮತ್ ನೋ ಸುಟ್ಟಿಯದು ಬಂದ್ರ ಫಿಫ್ಟೀನ್ ಡೇಸ್ ತನ ಹೋಗಕ್ಕವ್ರಿ
ಹೌದೇಏನ್ರ ಹಾಕ್ಯಾರೀ ಟೈಮ್ ಟೇಬಲ್
ಕಾಲೇಜ್ ಒಳ ಅಂದತಿದ್ರು ಅಷ್ಟ ರೀ
ಹೌದೇನ್ರಾ ಹಾ
ಹ್ಮ್ ಕೈತ್ತಿ ಅಂತ ಆರಾಮದಾರ್ ನೋಡ್ರಿ ಎಲ್ಲರುೂ
ಹೌದೇನ್ರ ಆ ರೀ
ನಿಮ್ಮನ್ಯಗ್ರಿ
ಆರಾಮ್ ನೋಡ್ರಪ್ಪಾ ಎಲ್ಲ
ಬನ್ರರಿ ಮ ನೀವು ನಮ್ಮೂಊರಿಗೆ
ಬರೋನ್್ರಿ ಬರಲ್ ಜಾತ್ರಿ ಮಾಡೋಣ ಜಾತ್ರಿ ಮಾಡ ಹೋಗೋಣ ಎಲ್ರುೂ ಅಕಡೆ
ಅವ
ಹಾ ನೀವು ಬರ್ರಿ ನಿಮ್ ಸರಿ ಬರ್ತಾನ ನಿಮ ಜೊತಿಗ್
ಹಂಗ್ ಮಾಡ್ರಿ ನಂದೋಡಿ ಬಂದ್ ಬಿಿಡ್
ಪಕ್ಕ ಬರ್ತಾ ನೋಡ್ರ
ಹ್ಮ್ ಆಯ್ತ ತಗೋರಂದ್ರ ಬತ್ತಂ ಪ ಜಲ್ದಿ ಒಂದ ಟೂ ಡೇಸ್ ಮುಂಚೆ ಬರ್ತಾರ್ರಿ
ಹಾ ಹಾ ರೀ
ಲೇ ನಾ ಲಾಸ್ಟ್ ಡೇ ಅದು ಬರ್ತೇನ್ ರೀ ಎಕ್ಸಾಮ್ ಮುಗಿದ ಮೇಾಲ ಇದು ಖಾತ್ರಿ ಲಾಸ್ಟ್ ಡೇ ಅದು ಇದ್ದಾಗ
ಹ್ಮ್ ಹ್ಮ್್ಮ
ಅತ್ಯಂತ ಗರು
ಹ್ಮ್ ಅಕ್ಕಾ ಕದ ನೀ ಮಮ್ಮಿ ಕದ ನ ದೌದು ಅದ ಅಂತ ಹೇಳ್ರಿ ಅವ್ರೀಗ
ಹ ನಾಕ ಅಂದ್ರ ಮೊದ್ಲು ಬರ್ತ ಹ ಈಗೆಲ್ಲ ಇಲ್ಲಲ್ರಿಗ ಯಾರಾರ್ ಮಾಡುವಾರ
ಮಾಡಲಗ್ಯಾರಿೀ ಈಗೆಲ್ಲಾ ಆಮೇಲೆ ಇದೆಲ್ಲಾ ಕುರುಕ್ಷೇತ್ರ ಅಂದ್ರ ಯಾರು ನೋಡಲ್ರಿ ಅಷ್ಟ್ ಇಂಟ್ರೆಸ್ಟ್ ಕೊಟ್ಟಿ ಹಳೇದವ್ರ ಅಷ್ಟೇ ನೋಡ್ಬೇ್ರಿಗ ಅವಲ್ಲ
ಹ್ಮ್ ಅದೇ ಏನ್ಫಿಲ್ಮ್ ಬಂದಿ
ಹ್ಮ್ ಹಾ ನೋಡ್ರಲ್ಲ ಟಿಕೆಟ್ ಸಿಗ್ಲಿಲ್ಲ ಅಂದ್ರ ಮ್ಯಾಗ ಬಿತ್ ಹೋತಾರ
ಹೋತಾರ ಈ ನಾಟಕಾಗ ಬರಲ್ರೀ ಅವ್ರ
ಹಾ ಫ್ರೀ ಆಗ ಬಂದ್ ನೋಡ್ರಿ ಅಂದ್ರ ನೋಡಲ್ರಿ ಯಾರು ಗೊತ್ರಿಇಲ್ಲಿ ಹ್ಮ್ ಅಂದ್ರರು ಹ್ಮ್
ಎವ್ರಿ ಇಯರ್ ಹಿಂಗ ಮಾಡ್ತಾರ ಏನ್ ಇದೆ ಫಸ್ಟ್ ಇಯರ್
ಇಲ್ರರಿ ಮಾಡ್ಲತ್ತಾರೀ ಈಗ ಎರಡ್ ಮೂರ್ ವರ್ಷ ಐತ್ ಮಾಡ್ಲತ್ತಾರ ಅಂದ್ರ ಈ ವರ್ಷ ಸವಪ್ ಜೋರ್ ಮಾಡತ್ತಾರೀ ಎಲ್ಲಾ ಯಾಕಂದ್ರೆ ಲಾಸ್ಟ್ ಎಲ್ಲಾ ನಾಟಕದ ಏನು ಇರ್ಲಿಲ್ರರಿ
ಹಾಂ ಹಾ ಹಾ
ಈ ವರ್ಷ ನಾಟಕ ಅದು ಎಲ್ಲದ ಜೋರ್ ಮಾಡತ್ತಾರ ಆಮೇಲೆ ಅಂಗಡಿಗಳೆಲ್ಲ ಬೀಳ್ತಾವಲ್ಲ ರಿ ಹ ಹಂಗಾಗಿ ಸ್ವಪ ಜೋರ್ರಿ
ಹ್ಮ್
ಹ್ಮ್ ಹೇಳ್ರಿ ನೀ ಮಮ್ಮಿಗ ನಾಟಕ ಅದ ಅಂತ ಹೇಳ್ರಿ ಮಮ್ಮಿ ಬರ್ತಾರ ನಾಟಕ ಸಂಬಂಧರ ಹ್ಮ ಹಾ ಅದೆಲ್ಲಾ ನೋಡ್ಕೋದ ಕುಂತ್ರ ಇ ಇಂಟ್ರೆಸ್ಟ್ ಬರ್ತದ್ರೀ ಈಗಿನವರಿಗೆಗಏ ಅದೇನ್ಂಟ್ರೆಸ್ಟ್ ಇಲ್ಲ ಏರಲ್ಲ
ಹೌರ ಅದು ಐ್ ಬಿಡ್ರಿ
ಹಾ
ಮಾತ್ ರೀ
ಮತ್ತೆ ನಿಲ್ರಪ್ಪಾ ಅಣ್ಣ ಆರಾಮರ ರೀ
ಅಣ್ಣ ಆರಾಮ ತಾರಮಡ
ಹೌದೇನ್ರ ಹಾ ಮಳಿರಿ
ಮಳಿ ಏನ ಇಲ್ರಿ ನಿನ್ನೆ ಒಂದ್ ಸ್ವಲ್ಪ ಬಂದ್ ಹಯ್ತು
ಹಾ ಹಾ
ಆ
ಬಿಸಿಲು ಇದರ್ಬೇಕು ರೀ ಭಾಳ
ವಯಸಲ್ ಬಾಳ ಐತ್ರಿ ಇಲ್ಲ
ಇಪ್ಪಾ ಇಲ್ಲೇನ್ ಕೇಳತಿರಿ ಬಿಸ್ ಬಿಸ್ಲ ಕಡಿಮೆ ಇರ್ತದ ಅಂತರ ಈ ಕಡೆ ಎಲ್ಲಾ ಕಡೆ ಹಂಗಗೆ ಅದಾರಿೀ ಬಿಸ್ಲನ
ಂತ
ಹ್ಮ್
ಹೆ ಸರಿ ಆಯ್ತು ಹಾ ಹಾ ರೀ
ಹಾ ಹೇಳ್ರಿ ಮಮ್ಮಿಗ
ದ ತೋರು ಮಮ್ಮಿ ಹ ರ ಬಾಯರು